ಹಾ ಹಾ ನೋಡಿದ್ದೆ ಚಲೋದಲ್ಲ
ಕೆ ಸೇಮ್ ಟೈಲ್ಲ ಮಾಡ್ಬೇಕಾ ಸೇಮ್ ಟೈಪ್ ಅ್ಬೇಕಲ್ಲಾ
ಹಾ ಅಂದ್ರೆ ಅದ್ರಾಗ ಸೈಡ್ ಇನ್ನೊಂದು್ ಕಾಲನ್
ಹಾ ಶೋರ್ ಇಲ್ಲ ಇಲ್ಲ ಇದ ನೇಮ್ ವೈಸ್ ಮಾಡ್ತೇನೆ ವಾಣಿ ಸೊ ಇದು ಪರ್ಫೆಕ್ಟ್ ಇರುತ್ತ ಏನಂತ ಇಲ್ಲ ಇಲ್ಲಿ ಇದು
ಆಪ್ ಒಳಗ ಮಾಡ್ಬೋದಲ್ಲಾ ಹಂಗಿತ್ತಂದ್ರ
ಯಾವದ್ರೋಗ
ನಮ್ದ ನೋಟ ಇಲ್ಲ ಅಂದ್ರೆ ಇದೇ ಇರ್ತದೆ
ನಾ ಇದ್ರೊಳಗೆ ಬೇಕಂತ ಮಾಡಿಟನ್ ಮಾಡಿ ಸುಮ್ನೆ ಫೋನ್ೊಳಗೆ ಏನ್ ಮಾಡ್ಕೊಂಡು ಕುಂದರದ ಅಂತೆೇಳ
ಹ್ಮ್
ಫೋನ್ ಒಣಗಾದ್ರೆ ಮದ್ ಬೇರೆಣ್ಣ ಥಿಂಕ್ ಆಗ ಹೋಗುತ್ತದು ಅಯ್ಯ ಇಷ್ಟು ಒಂದ ತಿ ಬಿಡು ಮತ್ತೆನ ಅಂತ ಹೇಗ ಅನ್ ಕುಂತ
ಹ್ಮ್ ಈ ಊರಿನ್ ಮೇಲೆ ಎಲ್ಲಾ ಒಂದೊಂದ್ ಊರ್ ಕಡೆ ಒಂದೊಂದ್ ಟೈಪ್ ಟ್ರೆಂಡ್ ಇರ್ತದ
ಓಕೆ
ಈಗ ಮಂತ್ರಾಲಯ ಇದ್ರ ಕಡೆ ಎಲ್ಲಾ ಹೋದ್ರ ದೊಡ್ಡ ನಾಯಕನ ಹಳ್ಳಿ ಚಿಕ್ಕ ನಾಯಕನ ಹಳ್ಳಿ ಸಣ್ಣ ನಾಯಕನಹಳ್ಳಿ ಆ ನಾಯ ಉಪನಾಯಕನಹಳ್ಳಿ ತಿರುಪು ನಾಯ್ಕನಹಳ್ಳಿ
ಓಕೆ
ಒಟ್ನಾಗಿ ಹಿಂಗ ಒಂದೇ ಟ್ರೆಂಡ್ ಒಳಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹೆಸರೆಲ್ಲ
ಈ ಟೈಪ್ ಬಂದೈ ಜರ್ಣ ಮತ್ತ ಒಂದ್ ಐದ್ ರೂಪ ಬಂದೈತ್ ಅಂದ್ರ ಬಟ್ ಎಲ್ಲ ಲಾಸ್ಟಿಗೆ ಹಳ್ಳೆ ಹಳ್ಳಿ ಅಷ್ಟು
ಹ್ಮ್ ಒಂದೊಂದ್ ಕಡೆ ಕೊಂಡ
ಕೊಂಡ
ಕೊಂಡ ಹ್ಮ ಊರುಕೊೊಂಡ ದೇವರಕೊೊಂಡ ಚಿಕ್ಕದಕೊಂಡ ಹ್ಮ ದೊಡ್ಡ ಕೊಂಡ ಹಿಂಗ ಒಂದೊಂದ್ ಕಡೆ ಒಂದೊಂದ್ ಕಡೆ ತಾಂಡ ಚಿಕ್ಕ ತಾಂಡ ಮೆಣ್ಸಿನ್ಕಾಯಿ ತಾಂಡ
ಹ್ಮ್ ಹ್ಮ್ ಹ್ಮ್ ಮೆಣಸಿನ್ಕಾಯ ತಾಂಡಾ ಆ ಟೈಪ್ ಯತಿ ಹಓ
ಹಂಗೇ ಹ್ಮ್ ಏನಂತ ಒಂದೊಂದ್ ಕಡೆ ಸಂದ್ರ ಚಿಕ್ಕಸಂದ್ರ ದೊಡ್ಡಸಂದ್ರ ಅಲಸಂದ್ರ ಹಾ ತಿನ್ನಿಸ್ಂದ್ರ ಅನ್ಕೊತ
ಹ್ಮ ಹ್ಮ
ಹ್ಮ ಹ್ಮ್ಮ್ ಎಷ್ಟ ಮಾಡ
ನಮ್ ಕಡೆಲ್ಲ ನಮ್ ಕಡೆ ನ ವಾಡಿ
ವಡಿ ಹಾ ತಿಲಕವಾಡಿ ಹಾ ತಿಲಕವಾಡಿ ಮತ್ತ ಯಾವ್ದತೆ ಮಾಡಡಿ ಹಾ
ಆ ಟೈಪದಾವ ಚೊಲೋ ತ ನೇಮ ಹಾ ಎಲ್ಲ ಡಿಫ್ರೆಂಟ್ ಟೈಪ್ ಕನ್ನಡ ಮರಾಠಿ ಎರಡು ಆ ಕಡೆ ತೆಲುಗು
ವಾಡೆ ಅಂದ್ರ ಅವಾಗ ಒಂದ್ ಏರಿಯಾಕ್ ವಾಡೆ ಅವಾಗೆಲ್ಲಾ ಬ್ರಾಹೀಣ್ಸ್ಿಂದ ಇರ್ತೈತೆ ವಾಡ ವಾ
ಓ ಓಕೆ
ಹ್ಮ್
ಚಲೋ ನೋಡ ಹೊಸ ಹೊಸ
ಇವತ್ತ ಈಕ್ಕಿ ಕಶ್ಮಾನೆ ಇವತ್ತ
ಹ್ಮ್ ಹೌದಾ
ಹ್ಮ್
ಅದು ಕನ್ಫ್ಯೂಸ್ ಆಗ್ಬಿಡತ ನಂಗೆ ಒಮ್ಮಿಿನೊಮ್ಮೆ ಮಾರ್ನಿಂಗ್ ಏನಿದೆ ಒಮ್ಮಿನೊಮ್ಮೆ ಹಿಂಗಗೆ ಂತ ಆಮೇಲೆ ಕೆ
ಹ್ಮ್
ಗೊತ್ತಾಗಬಿಡ್ತಾ
ಇದೇನಾರ ಅಲೋಕ ಹೇಳಿದ್ರರು ಮುಗದ್ ಹೋತ ಇಪ್ಪತ್ನಾಕ ಗಂಟೆ ಇದ್ರ ಹಿಂದ ಬಿದ್ದ ಉಡಸ್ಪಡ್ತಾನ ಪರತೆ ಹ್ಮ್ ಬತವ ಯಾರು ಬತೋ ಯಾರು
ಹಾ
ಭಾರಿ ಇದರ ಮನುಷ್ಯ
ಹ್ಮ್ ಹ್ಮ್
ಅವ ಮಾಡಿದ್ರಲ್ಲ ಇಲ್ಲೆಲ್ಲದ ನಾಕ್ ದಿನ ಮೂರ್ ದಿನ ಫ್ಲೋನಾಗ ಫುಲ್
ಆಮೇಲೆ ಏನಾಗದು ಗೊತ್ತಿಲ್ಲ
ಆಮೇಲೆ ಏನಿಲ್ಲ ಗೋವಿಂದ ಗೋವಿಂದ ಅವ್ರವರು ಮಾಡ್ತಿರ್ತಾರ ಬಟ್ ನಮಗ್ ಗೊತ್ತಿಲ್ಲ ಅಷ್ಟೇ
ಹ್ಮ್
ಇದ್ದರಿಂದ್ದು ಶಿವಾಂಚ್ ಕಾಲ್ ಮಾಡಿರ್ತಾನಲ್ಲಾ ಅಲೋಕಿಗೆ
ಹಾ
ಅವಾಗ ಮತ್ತೆ ಹೇಳ್ತಿರ್ತಾನ ಅಂತ ಅನಿಸ್ತದ ಇದ್ರಾಗ ಇದ್ರಾಗ ಇದ್ರಾಗ ಅಂತ ಅದೆಲ್ಲಾ ಅದ್ರ ಗ್ರೂಪ್ನಾಗ ಮಾತ್ರ
ಮೆಸೇಜ್ ಏನಿಲ್ಲ ಈಗ
ನಾನು ನೀನೇ ಮಾಡ್ತಿದ್ವಿ
ಯಾವುದು
ಅದ್ರೊಳ ಕ್ರಿಯೇಟ್ ಮಾಡಿದ್ಲಲ್ಲ ಶ್ರುತಿ
ಹ್ಮ್
ಎಲ್ಲಾರೂ ಇದ್ವಲ್ಲ ಅವಾಗ
ಹಾ ಹೌದ್ ನೋಡು
ಇಟ್ಸ್ ಆಲ್ ಟ್ರೆಂಡ್
ಯಾವಾಗ ಯಾವ ಹೆಂಗ್ ಹೆಂಗ್ ಚೇಂಚ್ ಆಗುತ್ತೆ ಯಾರಿಗೆ ಗೊತ್ತು
ಹ್ಮ್ ಚೇಂಜ್ ಚೇಂಜ್
ಬಾಳ ಚೇಂಜ್
ಹ್ಮ್ ಮತ್ತೆ ಏನ್ ಸಮಾಚಾರ ವೀರೇಶ್ ಮ್ಯಾಂಗೋ ಸೀಸನ್ ಮಾವಿನಕಾಯಿ ಮಾವಿನ ಕಾಯಿ ನೀವ ಹಣ್ಣಿಗೆ ಮಾವಿನ ಕಾಯಿ ಅಂತಿರಲ್ಲ
ಮಾವಿನ್ಣ ಹಣ್ಣು ಮಾವಿನಕಾಯಿ
ಮಾವಿನಕಾಯಿ
ಮುಗೀತು ಈವಾಗ ಎಲ್ಲಾ
ಹ್ಮ್ ಹ್ಮ
ಸೀಸನ್ ಮುಗಿದ್ಮೇಲೆ ಬ್ಯಾಸರ ಓ ಹೌದೇನೋ ಚಲೋನೆ ಮತ್ತೆ
ಹ್ಮ್
ಆಯ್ತ ಇನ್ನೇನಿದ್ರೂ ಡೈರೆಕ್ಟ್ ಮುಂದಿನ್ ವರ್ಷ್
ಹ್ಮ್
ಮಸ್ತ್ ನೋಡ ಆದ್ರನು
ಯಾಕ
ಬಂದಾಗ ಎಲ್ಲಾರೂ ಎಷ್ಟ ಖುಷಿಯಿಂದ ತಿಂತಾರ ಆಮೇಲೆ ಅದು ಬೇಸರ ಆಗೋಗುತ್ತೆ ಮುಗಿತ್ತು ಸಾಕ್ಯಿದು ಸಾಕಂರೆ ಬಿಟ್ಬಿಬಿಡು ಹ್ಮ್ ಎಲ್ಲ ಬೇಸರ್ ಮಾಡಿ ಡಿಪೆಂಡ್ ಆಗಿಹೋಗುತೆ
ಹ್ಮ್
ಮತ್ತೆ
ಮತ್ತೆ ಹೇಳಬೇಕು ನೀವು ಹೇಳಿ ನಾವು ಕೇಳುವುದು
ಹ್ಮ್ ಹೇಳಕಂತ ಏನು ನೆನಪಾಗ್ತಿಲ್ಲ
ಏನ್ ಬೆಳ್ದಿರಿ ವೀರೇಶ್ ಹೊಲ ಈಗ
ಹಾ ಹೊಲ್ದಾಗ ಕಬ್ಬು ಐತಿ ಜೋಳ ಐತಿ
ಹ್ಮ್ ಹ್ಮ್ ಕಬ್ಬಿನ ರೇಟ್ ಬರ್ತಾವಷ್ಟ
ಹ್ಮ್ ಬರುತ್ಲ
ಚಲೋ ಬರ್ತಾವ
ಹ್ಮ್ ಟನ್ ಗಂಟ್ಲೆ ಬೆಳತಾರ ಮತ್ ಬರುತ್ತ ಬಣಿ
ಹ್ಮ್
ಎಲ್ಲಾ ಮಸ್ತ್ ಒಂದ ಕಡೆ ಕಬ್ಬು ಜೋಳ ಆಮೇಲೆ ಹ್ಮ್ ಮತ್ತೊಂದ ಏನು ಇನೊಂದ ಐ್ತ ಅ್ ಬೆಳಿತಾರದ್ ನಂಗೆ ಹೆಸರ ನೆನಪು ಆಗ್ತಿಲ್ಲ
ಹ ಏನು ಅದಂಗ
ಹ
ತೊಗರಿ ಕಡಲೆ
ಹಾ ತೊಗರಿ ತೊಗರಿ ತೊಗರಿ ಹಾ ಅದೊಂದ
ಆ ಕಡೆ ಇದ್ರ ಭೂಮಿಯೊಳಗ ತೊಗ್ರನೇ ಬೆಳೆಯದ ನಮ್ಮನೂ ತೊಗ್ರನೇ
ಹ್ಮ್ ಹ್ಮ್ ಅದ ಹೊ ನಮ್ದ ಇದ್ರ ಕಡೆ ಅಲ್ಲೇ ಗುಲ್ಬರ್ಗ ಕಡೆನ ಇದಕಲ್ಲ ಎಲ್ಲ ಸ ಎಲ್ಲ
ಹ್ಮ್
ಸೊ ಅಲ್ಲಿಂದಲೇ ಮಾರುದಾ ಯಾವಾಗ ಆಗತ ಆವಾಗ ಕೊಡ್ತಾರ ಒಂದ್ ಒಂದು ಸಲ ಕೊಡ್ತಾರ
ಹ್ಮ್
ಈಗಂದ್ರು ಅ ಏನು ಹೇಳ್ಬೇಕಂತ ಹಾ ಜೋಳ ಅಂದರು ಖಾಲಿ ಆಗಿದ್ದಾವ ಮಮ್ಮಿ ಏನ ಆತಿದ್ಲ ಊರಿಗೆಗ್ ಹೋಗ್ ತೊಂಬರ್ಣ ಏನಂತ ಹೇಳಿ ಇನ್ನು ಏನ್ ಮಾಡ್ತಾರೆ ಯಾರಿಗೆ ಗೊತ್ತ
ಹ್ಮ್
ಇಲ್ಲಾಂದ್ರೆ ಅವ್ರಿಗೆ ಕೊಟ್ಟ ಕಲಸ ಅಂತರ ನೋಡಂತ ಅತಿದ್ರ ಡಿ ಪಿಂಡವನ್ ಅವ್ರ ಮೇಲೆ
ಹ್ಮ್
ಹೆಂಗ್ ಮಾಡ್ತಾರೆ ಹಂಗಗೆ ಬಿಟ್ಟಿದ್ದ ಅವರಿಗೆ
ಹ್ಮ್
ಮಾತ್
ಮತ್ತೆ ಹೇಳ್ಬೇಕಾ
ನೀವು ಹೇಳಿ ನಾವು ಕೇಳ್ತೀವಿ
ಹ್ಮ್ ಹೋಗಿ ಈ ತರದು ಮತ್ತ ಅಲ್ಲಿಂದ ತಂದು ಇಲ್ಲೆಲ್ಲ ಇ ಸ್ವಚ್ ಮಾಡಿ ಅವ್ರ ಅಲ್ಲಿ ಗುತ್ತಿಗೆ ಕೊಟ್ಟಿರ್ತರಲ್ಲ ಅವ್ರರಿಗೆ ಎಲ್ಲ ಮಾಡಿ ಇದು ಮಾಡಿಕೊಟ್ಟು ಅಂತ ಹೇಳ್ಬಿಡ್ಬೇಕಾ
ಹ್ಮ್ ಏನ್ ಮಾಡ್ತಾರಾರವತ್ತು
ಹ್ಮ್
ನಮಗೂ ನಾಲೆಜ್ ಇರ್ಬೇಕಿತ್ತು ಬಟ್ ನಾಲೆಜ್ ಇಲ್ಲದ್ರ ರಿಲೇಟೆಡ್
ಹ್ಮ್
ಇದಿದ್ರರು ಬಾಲ ಚಲೋ ಆಗಿತ್ತು
ಹ್ಮ್
ನಾ ತಲೆನ ಹಾಕೋದಿಲ್ಲ ಅದರ ಕಡೆ ಹೀಗ ಆಯ್ತು ಇವರು ಆಯ್ತು ಮತ್ತೆ ನೀವಿಗೆ ಹೇಳೋದ ಅಂತ ಹೇಳಿ ಇಬ್ಬರು ಬಿಟ್ಬಿಡ್ತಾರ
ಹ್ಮ್ ನಮ್ಮ ಅಜ್ಜಿ ಹೆವಿ ನಾಲೆಜ್ ಇತ್ ಅದ್ರ ರಾಶಿ ಮಾಡ್ಲಿಕ್ ಹೋಗ ಇದ್ರ ನಿತ್ಕೊಂಡು ತೂರದು ಬಿಸದು ಪ್ರತಿಯೊಂದನು ಮಾಡಿಸಿದ್ರು ಹ್ಮ್ ಎಟ್ ಟೈಮ್
ಚಲೋ ಆಗದ
ಹ್ಮ್ ಚೀಲಿ ಚೀಲಿ ಚೀಲಿ ಚೀಲಿ ಎಲ್ಲಾ ರೆಡಿ ಮಾಡ್ಸತಾರ
ಹ್ಮ್ ಹ್ಮ್ ಹ್ಮ್
ಆಮಗನ್ ಹೆಣ್ಣ್ಮಕ್ಳ ಅಂತದ್ರಾಗ ಎಲ್ಲಾ ಶಾಣೆ ಇದ್ರು ನೋಡ
ಈಗಂತ ಯಾರು ಅದರ ಕಡೆ ಕಣ್ಣ ಹೋಗ್ತೇನನೆ
ಹ್ಮ್
ಈಗ ಹೊರವ ಬಿಟ್ಟ್ ಅಂತ ಹೇಳಿ
ಹ್ಮ್
ಹ್ಮ್
ಈ ನನಗ ಗೊತ್ತಿಲ್ಲ ನನಗ ಹೊಲ ಅಂದ್ರೆ ಏನು ಅದ್ರಾಗಿನ್ ಕಳೆ ಅಂದ್ರೇಏನು ಕಸ ಅಂದ್ರೇನು ಅದದೇದಕ್ಕ ಆಕ್ತ ನೀರ್ ಹಾಯಸದಂದ್ರೇನು
ಹ್ಮ್ ಹ್ಮ್ ಹ್ಮ್
ಅದು ಇದು ಬ ಏನೇನೋ ಅದು ಇದ್ರಾಗ ಬಾ ಅದ್ರೊಳಗೆ ಎಲ್ಲ ಸಿಕ್ಕ ಆಕ್ಬಿಟ್ಟೆವ
ಹ್ಮ್ ಓಕೆ ವಾಣಿದ ಮಾಡಂದಿಲ್ಲ ಅದನ್ ಮಾಡಗೈತಿ
ಹ್ಮ್
ಹ ಡೇಟ್ ವೈಸ್ ಅದ ಅಂತ ಹ ಹೇಳಳ್ಬಿಡ ಏನಂತ ಹೇಳಿ
ಹ್ಮ್ ಅದ್ರಾಗ ಇರ್ತದಲ್ಲ ಮತ್ತೆದಕ್ ಮಾಡೋದು ಅಂತ ನಂದು
ನಾ ಅದ್ರೊಳ ಹೆಂಗ ಆಕೈತಿ ಅಂದ್ರೆ ಒಂದ ಪಾಯಿಂಟ್ ಉಳ್ದ್ ಬಿಡ್ತೈತೆ ನಂಗ ಇಲ್ಲಿ ಇಂಪಾರ್ಟೆಂಟ್ ಏನ ಆಗತ್ತಂದ್ರ ಯಾವ್ದ ದಿನಕ್ಕೆ ಯಾವ್ದ್ ಬಂದೈತಂತ ಹೇಳಿ ನಂಗ ಅಷ್ಟ ಇಂಪಾರ್ಟೆಂಟ್ ಆಗತ್ತಾ ನಾ ಅದ್ರ ಸಂಬಂಧ ಹಂಗ್ ಮಾಡಿಟ್ಟಿದ್ದ ಅದನ್ನ
ಹ್ಮ್
ಈಗ ಒಮ್ಮಿನೊಮ್ಮೆ ಹಂಗ್ ಬಂತ ಅಂದ್ರೆ ಓ್ ಬಂದ್ ಬಿಡೈತಿ ಮತ್ತೇನ್ ಮಾಡೋದಂದ್ರ ಕನ್ಫ್ಯೂಸ್ ಆಗಿ ಹೋಗುತ್ತಾ
ಹ್ಮ್
ಹಂಗ ಗೊತ್ತಾದ್ರೆ ಓಕೆ ನಮ್ ತಲೆ ಇನ್ಫಾರ್ಮೇಶನ್ ಇರುತ್ತಾ ಓಕೆ ಇವಾಗ ಇಷ್ಟ ಅಷ್ಟ ಬಂದೈತಿ ಯಾವಾಗ ಅಷ್ಟ ಬಂದೈತ್ತ ಅಂತೆ
ಹ್ಮ್
ಅದಕ್ಕೆ ಆಮೇ ಒಂದಂದು ಫೋಟೋ ಕಳಿಸ್ತೇನೆಿ ನೋಡ
ಹ್ಮ್
ಬಟ್ ಅದ್ ಸೇವ್ ಇರುತ್ ಅದ್ ನಿಂ್ ಗೊತ್ತಿಲ್ಲ ಲಾಸ್ಟ್ ಟೈಮ್ ನಾವ್ ಮತ್ತ ತೊಂದು ಎಕ್ಸೆಲ್ ಮಾಡಿದ್ವಿ ನಾವು ದಿನಕ್ಕ ಒಂದ್ ಎರಡು ಮೂರ ನಾಕು ಅನ್ಕೊಂತ ಹಾಕ್ತಿದ್ನಿ ಅಂತರ ಡಿಲೀಟ್ ಮಾಡ ಹೋಗದ್ನೇ
ಹ್ಮ್
ಇದು ಮಾಡಿದ ನೀಗ ಅದನ್ನು
ಹ್ಞೂ
ಆಮೇಲೆ ಕಳಿಸತೇನೆ ನೀ ನೋ ಎಷ್ಟು
ಇದನ್ನ ಕಳಿಸ್ಬಿಡ್ತೇನೆ ಆಮೇಲೆ ನೆಕ್ಸ್ಟ್ ಇದಾ ನೋಡಿಿದ ಅ ಹ